ಹ್ಮ್ ಹಲೋ
ಹಲೋ ಏನಿಲ್ಲಣ್ಣ ನಿಂ ಹೇಳ್ಬೇಕು
ಹ್ಮ್
ಪ್ಪಣ
ಮತ್ತೆ ಮಳೆ ಹೊಡ್ತಗ ನಮ್ ಕಡೆ
ಮತ್ತ ಉಂಟದ್ ಮಳಿ
ಹಾ
ಮಳೆ ದವಸ್ ಬಿಡ ಕಾಣದ ಈ ನಿಮ್ ಕಡೆ
ಹಾ ಇಷ್ಟು ದಿನ ಬಿುಟ್ಟ ಇವತ್ತ ಇದಾಕ ಆಗ್ತದೆ
ಹ್ಮ್
ಇವತ್ತ ಭಾಳ್ ಬರ ಹ ಇದು ಹೆಂಗ ಯಾರ ಇಚ್ಚಿದ್ರ ಅವ್ರಿಗೆ ಬರ್ತ್ತೇನ್ ಹ್ಮ್
ಹಣ
ಇದ ಯಾರ್ ಸಾಲ್ ಮಾಡಿರ್ತಾರ ಅವ್ರಿಗೆ ಎಷ್ಟು ಬರ್ತ್ತಾನ ಅಮೌಂಟ್
ಹ ಇಲ್ಲಣ್ಣ ಮಾತಾಡಿನವ್ರ ಇಿವ ಮಾ ಹಚ್ಚಿನವ್ರ ಇ ಬರಿೀವಿ
ಇಂಗ್ಲಿಸ್ ಉಂಟು ಬರ್ಲ್ಯದ ಅಕ್ಕ
ಹಣ
ಹ್ಮ ನಿನ್ನೆ ಸುಂಟಾ ನಿನ್ನೆ ಎರಡ್ ಮೂರ್ ಕಾಲ್ ಮಾತಾಡಿ ಒಂದೇ ಕಾಲ್ದ ಅಷ್ಟೇ ಬಂದ ಅಧ
ಹ ಇಲ್ಲ ಅಣ್ಣ ಸಬ್ಮಿಟ್ ಮಾಡ್ರಣ್ಣ.
ಸಬ್ಮಿಂಟ್ ಮಾಡಿ.
ಹಾ ಮಾಡ್ರ ಬರ್ದಣ್ಣಂದ ಎರಡ್ ಮೂರ್ ದಿವ್ಸ ವೇಟ್ು.
ಹಾ
ನಾೆ ಒಂದೊಂದ ವೇಟ್ ಮಾಡಿ
ಹ್ಮ್ ಹ್ಮ್ ಹ್ಮ
ನೀ ಎರಡು ಮೂರು ದಿನಕ್ಕೆಲ್ಲತಿರ ನ ಅಲ್ಲ ಒಂದೊಂದ್ ವಾರ ವೇಟ್ ಮಾಡಿದೀವ
ಈ ಟಾಸ್ಕ್ ಅವವು ಅದ್ರಾಗ ಈ ನಾಕ್ ಆಗ್ಯಾವ ಅದಕ್ಕೆ ಇದೊಂದ ಆದ್ರ ಕಂಪ್ಲೀಟ್ ಆಗತ್ತ ಹ
ಹಾ ಹ ಆ ಸಲದೇ ಮಾಡಿದ್ರಂಗ ಕಾಲದು ಅದು ಐದ್ ಕಲ್ ಅ ನೋಡ್ರಣ ಐ್ ಕಾಲ್ ದ್ಕಲ್ ರಿಫ್ರೆಶ್ ಅಂತ ಬರೋದು ರಿಫ್ರೆಶ್ ಹೊಡ್ರಿ ಮತ್ತ ಇ ಇ್ ಬಾತಿನ ಎರ್ಕಲ್ ಬರ್ತೊಂಡ್ರಿ ಮಾತಾಡಕ್
ಹೌದಾ ಇವು ಕಾಲ್ಬಿಟ್ಟು ಮತ್ತೆ ಬೇರೆ ಬರ್ತಲ್ಲ
ಲ್ಲಣ ಅದೊಳಗೆ ಮಾತ್ರ ಐದ ಪ್ಲಸ್ ಆಯತು ಹೆಚ್ಚಿಗೆ ಆ್ತು
ಹಾ
ಹ
ಇನ್ ನಮ್ ಹುಡುಗರು ಮಾಡ್ಕೊಂಡಾವ ಒಂದೆರಡ
ಹಾ ಹಾ ರಮೇಶ್ ಹೇಳೇನೆೇ ಎಲ್ಲರಿ ಹಾ ಹಾ
ಅಂದ್ರೆ ಅವರು ಕರೆಕ್ಟ್ ಮಾತಾಡಲ್ಲ ಸುಮ್ ಚಾಾಲೂ ಮಾಡಿ ಎಷ್ಟು ಉಂಟ ಪಡ್ತಾರ ಆ ಕಡೆ
ಹಾ
ಹಾ
ಮತ್ತ ಅಣ್ಣ ನಿಮ್ ಕಡೆ ಎಲ್ಲಾ ಹೆಂಗಂಗ ಅದ ಹೆಂಗಂಗಗೆಿಲ್ಲಾ
ಇದ ಏನ್ ಮಳೆ ಹೊಜ್ಜೆ ಉಂಟಪ್ಪ ಮನಗ್ ಉಂಟ ನಾನ
ಹಾ ಯಾರು ಹೊಲ್ದ ಐದ್ದ್ಯಣ
ಇಲ್ಲ ಇಲ್ಲ ಇಲ್ಲ ಮನವಲ್ಲ ಇದ್ದೀನೆ
ಮನೆ ಬೇರೆ ಇದ್ದೇನಣ್ಣ
ಹ್ಮ್ಮ ಇವಾಗ್ ನ ಮಮ್ಮಾರ್ ಬಂದ್ರ ಹೊರಗೆ ಬಂದಿದ್ದೆ
ಹಾ
ಹ್ಮ್
ಎಲ್ಲದಣ್ಣನ ಮೂರು
ಇಲ್ಲಿಯ ಸುರ್ಪುರ ಹತ್ರ
ಊರ ಯಾವ್ದೊ ಒಂದ್ ಜನ
ಹ್ಮ್
ಊರ ಯಾವದಂದ ಜಣ ನಿಂದು
ತಳವಾರಗಾರ
ತಳುವಾರಿಗೆ
ತಳವಾರಗೇರ ಅಂತ ಸರ್ಪುರ್ ಹತ್ರ ಒಂದ್ ಹತ್ತು ಕಿಲೋಮೀಟರ್ ಆಗುತ್ತೆ
ಹ ಹ ನಮ್ಮಲ್ಲಿ ಹುಡುಗರಣ್ಣ ಸುರ್ಪುರದವರು ತಳವರ್ಗಿದ್ರ ಎಲ್ಲ ನಮ್ಮ ಪಾಯ ಹಾರ ತೂರ್ಗೂಡ ಹಬಾನ ತಳವಾರಗ ಅಭಾನ
ಹ್ಮ್ ಶರ್ಪುರ್ದ ಹುಡುಗರನದಾರ
ಹಣ ಆರಾಮ ಅಲ್ಲ ಆಕಾಶ್ ಅಂತ ಹೇಳಣ ಒಬ್ಬ ಹುಡುಗನ
ಹ ಏ ಹಾಸ್ಟ್ಲ್ ಫ್ರೀ ಆಗಿದೆಾನ ಎಟರನೇರ ಆಗ ಇದು ಹಾಗು
ಅಪ್ಲಿಕೇಶನ್ ಆಯ್ಕ ಜಣ ಆಗದ ನೀವು ಅಷ್ಟಲ್ಲ ಹೇಗಿದ್ದೀರಣ್ಣ ಪಲೆ
ಹಾ ಪಯಲೆ ಅಷ್ಟಲ ಇದ್ದೀವಿ
ಹ್ಮ್
ಎಡ್ಡು ದರ್ಸ ಇದೀವ ಅಷ್ಟಲಾಗ
ಬಾಳ ಜ ಎಷ್ಟು ದಿನ ಉಳಿದ್ರ ನ ಅಷ್ಟದ ಎಷ್ಟ ವರ್ಸ
ಎರಡು ವರ್ಷ ಇದ್ದೀವಿ ಅಷ್ಟೆ
ಹಾ ಎರಡ್ ವರ್ಷ ಉಳಿದ್ರಣ ಹಾಸ್ಟಲ್ದಾಗ ಅಂದ್ರ
ಹ್ಮ್ ರಮೇಶ ನಾನ
ಕ್ಲೋಸ್ ಆಗ್ಯರಂದ್ರಣ್ಣ
ಹ್ಮ ಅವಾಗೇ ಇದ್ದವಿ ಎಲ್ಲಿಗಯ
ಒಂದೇ ರ್ದರ ಇದೀರ ನೀವು ಎಲ್ಲ
ಹ್ಮ್
ಹ್ಮ್ ಹ್ಮ್
ಅಲ್ಲಯ ಓದ್ತಿದ್ವಿ
ಹ್ಮ್ ಆರ್ಸ್ ಮಾಡೆ ನ
ಹಾ ಅವನು ಆಸ್ ಮಾಡಿ ವಟ್ರನರ್ ಮಾಡ ಅವನು
ಹಾ ವೆಟನರಿ ಗೋಲ್ಮೆಟ್ ಶೀಟ್ ಆಗಿ ಅದೆಲ್ಲಾ ಬಳ ಬ್ ಕಾಣಿಸಸ್ತಾನೆ
ಒಟ್ರನದ ಮಾಡಿ ಅಗ್ನಿರ ಆಯ್ತ್ ಆಗಿತ್ತ ಒಂದು ಫಿಸಿಕಲ್ ಆಗಿರಕ್ಕ
ಹಾಂಫಿಸಿಕಲ್ ಆಗ್ಯದ ಅಣ ಏ ಟ್ರನಂಗ್ ಅದ ಟ್ರೈನಿಂಗ್ ತಗೋಣ ಅಂತ ಮತ್ತೇನ ಆಗ್ಯದನೋ ಗೊತ್ತಿಲ್ಲ
ಹ್ಮ್ ಹ್ಮ್
ಆಯ್ತಂದರೆ ಭಾರಿ ಅದಣ
ಹಾ ಚಲದ
ಹ್ಮ್ ಇದು ವೆಟನರಿ ಏನ್ ಮಾಡ್ತಾನ ಅದು ನೌಕರಿ ಆಯ್ತಂದ್ರೆ ಹೋಗೋದೆ
ಹ್ಮ್ ಅವ ನೀಚರ
ಅಲ್ಲ ಮೆನತಿ ಮಾಡ್ಬೇಕಣ ಮೆನತಿ ಮಾಡೋದ ಏನಾಗಾದ
ಹ್ಮ್
ಎಲ್ಲಾ ಮನತಿ ಮಾಡ್ರಿ
ಅವನ ಅಲ್ಲ ಬಾಳ ಕಷ್ಟ ಪಡಕತ್ತನ್ ಪಾಪ ಪಿಸಿ ಓದ್ತನಿ ಅದೇದ ಅಂತ ಅಂತೆ ಎಲ್ಲ ಓದ್ತಿದ್ದ
ನಾ ಮಹನತಿ ಮಾಡ್ತಣ್ಣ ಮನುಷ್ಯ
ಹಾ
ಮೈನತಿ ಮಾಡ್ರಿ ಏನ್ವಿ ಆಯ್ತೋಣ
ಹ್ಮ
ಮೆಹನತಿ ಮಾಡಲ್ ಏನ ಆಯ್ತದ
ಹ್ಮ್ ನೀವ್ ಅಲ್ಲಿದ್ದೇ ಒಬ್ನಿ ಬಂದೇಂದ ನಿಮ್ ಫ್ರೆಂಡ್ಸ್ ಯಾರಾದ್ರರು ಬಂದ್ರ
ಬೀದರ್ಗನ ರತ್ಯಣ ಭೀದರದ ಒಬ್ಬನಣ ನಮ್ಮೂರ್ಜನ್
ಹ್ಮ್
ಹ್ಮ್ ಬಾಕೇ ಬೇರ್ ಬೇರಲೇ ತಾಲೂಕ್ ದೋರಾ ನಂದ ಔರಾದ್ ತಾಲೂಕ್ನಂವ ನ ಒಬ್ಬನೇ.
ಯಾವದು
ಔರಾದ್ ಔರಾದ್ ತಲ್ಲೂಕು
ಬೀದರ್ ಅವ್ರತ್ ತಾಲೂಕ
ಹಾ
ಹ್ಮ್ ಇಲ್ಲಿ ಜವರಿಗೆ ಹತ್ರ ಒಂದರದ ಐತಿ
ಅವರ್ದ್ ಹಕ್ಕೊಳವಣ
ಹಾ
ಊರ್ವಳ ಅಷ್ಟಲ್ಲ ಸೇಮ್ ಜಿಲ್ಲೆದಾಗ ಒನ್ದಿರಲತ್ತ ಅವ
ಹ್ ಹ್ಮ. ಮತ್ತೇನಪ್ಪಾ.
ಮತ್ತೇನ ಇಲ್ಲೊಣ ನಿಮ್ದೆ ಹೇಳಬೇಕೆಲ್ಲಾ ಮಳಿ ಹೊಂಟದ ನಮ್ಮಲೆನ್ ಮಳಿ ಇಲ್ಲ ಏನ್ ಇಲ್ ನೋಡಣ.
ಮಳಿ ಹೊಂಟದ ನಾವು ಇದ್ರಕ ಭತ್ತ ಚೆಲ್ಲಿವಿ ನಾಟ್. ರೆಷಿ ಚೆಲ್ಲಿವಿ ಹ್ಮ್. ಅದು ಹೆಂಗೆಗ್ ಆತೆನ್ ಹಿನಾ.
ಹೆಂಗೆಗ್ ಐಯ್ತದ ಅಂತೀರ್ಯ.
ಹ್ಮ ಬಾಳ್ ರಿಸ್ಕ್ ಅವನ್.
ಹ್ಮ ಅಲ್ಲ ಹೈರಾಣೆ ಅದಣ್ಣಾ.
ಹ್ಮ್ ಎಲ್ಲ ಇದು ಒಂದ್ ತಿಂಗ್ಗಳ ಬುಟ್ಟ ಆಮ್ಯಾಲ ಅದ ಹಚ್ಚಿ.
ಹಚ್ಚಿ ಮಟ್ಟಿ ಅವೆಲ್ಲ ಬಾಳ್ ಅಕ್ಕಿವೆ ಪಿರೆ ಇರಲ್ ಅಣ್ಣಾ.
ಹಾ
ಅಕ್ಕಿ ಎನ್ ಪಿರೆ ಇಲ್ಲ ಅಲ್ಲತಿದ.
ಪಿರೇ ಇಲ್ಲ.
ರೇಟ್ ರೇಟ್ ಹೆಚ್ಚಿಗ ಅದಾ ಅಲ್ಲತಿದಾ.
ಹ ಆಯ ಅಸ್ ತ್ತೆ ಈ ನಾವ್ ಭತ್ತ ಮಾರದ ಏಷ್ಟ ಹದ್ನೆಂಟುನೂರ ಹಂಗ ಮಾರತ್ತ.
ಹಾ ಹದ್ನೆಂಟುನೂರೆ ಅಣ್ಣಾ ಅದು ಸೋಯಾ ಸೋಯಾ ಪಾಕಿಟ್ ಸುದ್ದ್ಯಕ್ ಅಟ್ಟಿಕೆ ಅವಾ.
ಹ್ಮ್ ಇವು ನಾವ್ ಆರ್ಯನ್ ಆರನ್ ನಂತ ಮಾಡ್ತೀವಿ.
ಹಾ
ಹ್ಮ್
ಒಂದ್ ಎಕ್ಕರದಾಗ ಎಷ್ಟ ಐತವಣ್ಣ ಅವು ಸೊ ಬತ್ತ.
ಒಂದ್ ಎಕ್ರದಾಗ ಒಂದ ನಲ್ವಚ್ಚಿಲ್ಲತಾವ.
ಹ್ಮ್ ಒಂದ್ ಚಿಲಾ ಎಂಟನೂರ ರೂಪಾಯಿ.
ಹದ್ನೆಂಟ್ನೂರು ಒಂದ್ ಸಾವಿರದ ಎಂಟನೂರು.
ಒಂದ ಒಂದ ಕುಂಟಲಿಗ್ ಅಣ್ಣಾ ಹ್ಮ್. ಹತ್ತ ಎಕ್ಕರಾದ ಆಯ್ತೋಣ ಚಂದ ಆಯ್ತು ತಗೋಣ. ಖರ್ಚ ಬಿ ಇರತದಲಾ ಅಣ್ಣಾ ದಬಾಸ್. ಹಾ ಕರ್ಚಬಿ ದಬಾಸ್ ಇರ್
ಹ್ಮ್ ಅವ್ ಗೊಬ್ರನೇ ಎರಡ್ ಸಾವಿರ ರೂಪಾಯಿ ಆಗ್ಯವ ಇವಗ್ ಒಂದ ಚೀಲಕ್.
ಹ್ಮ್
ಹ್ ಗೊಬ್ರನೆ ಸಿಗಲಾಗ್ಯದ ಅದ.
ಹ್ ಹ್ ಅದುಬಿ ಹೈರಾಣೆ ಅದಾ ಅಣ್ಣಾ.
ಹಾ ಒಂದ್ಚೀಲಕ್ಕ ಎರಡ್ ಸಾವಿರದ ಮುನ್ನೂರು ಗೊಬ್ಬ್ರ.
ಪಿರೆ ಅದಣ ಗೊಬ್ರಬಿ.
ಹ್ಮ್ ನಾವ್ ಈಗ ಹತ್ತ ಎಕ್ರೆಕ್ ಅಂದ್ರ ಒಂದ್ ನೂರ ಚೀಲಾ ಹಾಗ್ಬೇಕ ಅದಕ್.
ಹ್ಮ್ ಅಣ್ಣ ಎಲ್ಲಾ ರೇಟ್ ಹೆಚ್ಚಿಗಿ ಅದಣ ಎಲ್ಲ ಗೊಬ್ಬರುದು ಬೀಜ ಅದಾನೆಲ್ಲಾ.
ಹಾ ಎಲ್ಲಾ ಮಾಡಿ ಒಂದ್ ಮೂರ್ ಲಕ್ಷ ಹಂಗ ಉಳಿತ.
ಹ್ಮ್ ಹ್ಮ್ ಒಂದ್ ವರ್ಷಕ್ಕ.
ಒಂದ್ ವರ್ಷ ಎರಡ
ಐತ್ತೇ ಅಣ್ಣ ನೀವ್ ದುಡ್ಯಾಲ್ ಬಿಸ್ಲಾಗ ಮಾಡಬೇಕು ಇಲ್ಲ ನೌಕರಿ ಮಾಡ್ನ ನೆಳ್ಳಾಗ್ ಮಾಡತಾರ ಐಟ್ಯ ಫರಕ್.
ಹ್ಮ
ಎಲ್ಲಾ ಐಟೆ ಬೀಳ್ತಾದ ಖರೆ.
ನೈಟ್ ವ ನೀರ್ ಬುಡದ ಹಾ.
ಎಲ್ಲ ನಿಮ್ರೊಳ ಮೈನತಿ ಮಾಡ್ಬೇಕು್ರ ಮೈಸ್ರೊಳ ಕುೂಂತ ಕೆಲ್ಸ ಮಾಡದ ಅಷ್ಟೇ
ಮತ್ತನಪಾ
ಮತ್ತೇನ ಎಲ್ಲಣ
ಹ್ಮ್್ಮ್ ವನ್ ರಮೇಶ್ ಅವಾಗ ಭೇಟಿಯಾಗುತ್ತಿರುತ್ತಾನೆ
ಯ್ ದಿನ ಕಾಲೇಜ್ ಬರ್ತಣ್ಣ ನಮ್ ಸರಿನೇ ಇರ್ತಾನ
ಹ್ಮ ಹ್ಮ್ ತಪಾರನ ಅವ ನಿಮ ಕಾಲೇಜ್ನಲ್ಲಾ
ಹ್ಮ್ ಹುಡುಗರು ಅವನೇನ ಟಾಪರ್
ಹ ಇಂಗ್ಲಿೀಷ್ ಅಲ್ಲಿ ಓಡಿತನನ್ನ
ಆ ಇಂಗ್ಲೀಷ್ ಇರೋ ಅಣ್ಣ ನಮಗ ಇರ್ಲಿಕ್ಕ ಇಪ್ಪ ಇಪ್ಪತ್ ಅರವತು ಮಾರ್ಕ್ಸ್ ಎಕ್ಸಾಮ್ ಇರುತ್ತ ಹಾಗ್ರ ಆರು ತಿಂಗಳು
ಇವು ವೆಟ್ರನರ್ವಾ ಹ್ಮ್ ಹ್ಮ್ ಇಂಗ್ಲೀಷ್ ಇರಂಗಿಲ್ಲಾನ ಅದ್ರ
ಆ
ಇಂಗ್ಲೀಷ್ ಇರಲ್ಲ
ಇಂಗ್ಲೀಷ್ ಇರಲ್ಲ ಅಣ್ಣ
ಹ್ಮ್್ಮ ಅದೇ ಇಂಗ್ಲೀಷ್ ನ ಅಷ್ಟೊಂದು ಬರ್ಲ ಹೋಗ
ನಾ ಇಂಗ್ಲೀಷ್ ಯಾರಲ್ಲ ಅಣ
ಹ
ಇಂಗ್ಲೀಷ್ ಇರೋದೇ ಇಲ್ಲೇ
ಈರೋದ ಎಲ್ಲಾನ ಒಟ
ಹಾ ಹಾ ಕನ್ನಡದಾಗ ಇರ್ದಣ ಎಲ್ಲ
ಹ್ಮ್ ಸರಿ ಸರಿಪಾ ಕೆಲ್ಸ ಅಂದಂದ ನಮ್ಮ ಅದರ್ ಕರೆೇಕತಾರ
ಹಾ
ಹಾ